ಹಲೋ.
ನಗುರು
ಲ್ಂಟ ಲ್ ೌಲ್ ಹೌದಾ ಹಲೋ
ಹಲೋ
ನಮ್ಮ ಮದತ್ರ ಆನಂದ್ ಬಂದಿದ್ದಾನೆ ಆನಂದ್ ತಾಂಡ
ಹೌದ ಇಲ್ಲಿ ಉಂಟ್ದನ
ಅವ್ರು ಹೊಲ್ಕೊಂಡಿದ್ದಾನಂತೆ
ಹ್ಮ
ಅದಕ್ಕೆ ಮಾತಾಡ್ತಾ ಇದೆ
ಹೌದಾ.
ಲೆ ಹೊಂಟೆನು ಹೊಲಕ್ಕ. ಅವ್ರ ಹೊಲ ಆಯ್ತು ಅಂತ ಲೆ ಏನೇಚ್ ರೋಡ್ ಹತ್ತಿರ.
ಯಾರ ಹೋಗಿರಿ ಹೊಲಕ್ಕ.
ನ ನಾನು ನಮ್ಮಣ್ಣ ನಮ್ಮ ತಮ್ಮ.
ಹ್ಮ್ಮ್.
ನಾನು ನಮ್ಮಣ್ಣ ನಮ್ಮ ತಮ್ಮಲೆ.
ಹೌದಾ .
ಸರಿ ಹೋಗಿ ಬಾ ಪಾ.
ನಿಮ್ಮ ಅಮ್ಮ ಬಂದಿಲ್ಲ.
ಬಂದಿಲ್ಲಾ ಅವರು. ಹಲೋ.
ಊಟ.
ಊಟ ಆಯ್ತು.
ಮಳೆ ಬಂದ ನಿಮ್ಮ ಅಣ್ಣ ಬಂದ ಬೀಜ ಉರಬೇಕು ಲೆ ನಾನು.
ಮತ್ತೆನ ಬರ್ಲಾರದ ಪಾಡ ಮಾಡಿದೀ ತಗೊ. ಹ್ಮ್ ಮಳೆ ಆಗ ಮಾಡಿದ್ವಿ ಮಳೆನೇ ಆಗಲ್ಲ.
ಹ್ಮ.
ಇವತ ಆಗಾಲ್ಲ ಬ್ರೋ ಸರಿಯ. ಇವತು ಆಗಲ್ಲ ಬ್ರೋ.
ಅಷ್ಟ ಲೈನ್ ಇದು ಏನೋ ಒಂದ್ ಇಳಬೇಕು ಅಂದೇ ನೆನಪ ಹೋಯ್ತಾ ಪಾ.
ಏನು.
ಇದು ಆನಂದ ಏಕಡೆ ಹೊಂಟನ ಆನಂದ.
ಹೌನು ಹೊಲ್ಕೊಂಡಿದ್ದಾನೆ.
ಯಾರು ಹೊಲ ಆದ ಏನು ಆಕಡೆ ಅವ್ರದು.
ಹ್ಮ್ಮ್ ಈ ಕಡೆ ಹೋಲ ಇದೆ ಅಂತೆ ಏಳು ಹೆಕ್ರೆ.
ಹ್ಮ್.
ಹ್ಮ್ ಅದಕ್ಕೆ ಹೊಂಟಿದ್ದ ಮಾತಾಡತಾ ಇದೆ. ನೀ ಯಾವ ಬಂದಿದೀಯ ಊರಲ್ಲಿ ತಂಗಡಿಯಲ್ಲಿ ಅಂತ. ಯಾವಾಗ ಬಂದಿದ್ದೆ
ಹೌದಾ
ಅಲ್ಲಾ ಹೌದಲ್ಲ ನಾ ಕೇಳಿದದಕ್ಕೂ ಆನ್ಸರ್ ಮಾಡ ಮೊದಲು ಹೌದಲ್ಲ ಹಲೋ
ನೀನ ಹಾಕುವನು ಈ
ಏ ಹೇಳ ಅಂತ ಎಲ್ಲ ಬಿಟ್ಬಿಟ್ಟ ಹಾಕಪ್ಪ. ಅಲೋ ಮಚಾ ಹೇಳ.
ಹೌದಾ ನೀನ್ ಹೇಳ್ಬೇಕಕ್ ಮತ್ತೆನ್ ಸಮಾಚಾರ.
ಹೌದ . ಯಾರು.
ಏ ಕಟ್್ಮಲ್ಲಿ ಗರು
ಕಾಟ್್ಮಡಿನ ಕಾಟ್್ಮಡಿನ
ಹ್ಮ್
ಹ ಮ್ಣೆ ಎಡು ತಾನೆ ಪನಚನ
ಹ್ಮ್
ರಬಡ್ೆ ಹ ಸಾಯಬಾ
ಇನ್ನಡು ಸಮಚರ್
ಎಲ್ಲಿಂದ
ಹಾ
ರಾಜಶೇಖರ್ ಕೋಗ ರಾಜಶೇಖರ್
ರಾಣ ರಾಣ ರಾಣಾಗಿ ಚಾ ಉ ಶಾಪ ಹ್ಮ್ ಹ್ಮ್ ಹ್ಮ್ ಂದ ಕಡೆ ಅಲ್ಲ ಂಡಂಡ ನೀನ್ ಮಾಡ್ಿ ಹ
ಮಾತಾಡ್ಬ ಮಾತಾಡೋದಲ್ಲ
ಇಲ್ಲ ನಾನನ್ ಮಾತಾಡ್ತ್ದ ಹಳ್ಗುರು
ಜಗ ಇಲ್ಲ ಮಾಡ್
ಬೈಸ
ಹಲೋ
ಹೊಲ ಬಳದರ್ ಪರವಾಗಿಲ್ಲ ಹೊಲ ಬಳದಲ್ಲ ಯದ ಇಷ್ಟ ತಂದ್ರೆ ಹ್ಮ್ ಅಷ್ಟೇ ಬತ್ತು ಸದ ಕಂಡ ಬಿಿಟ್ಟು ಬತ್ತ ಸತ್ತಲ್ಲಪ್ಪಾ ಲ ಹ್ಮ್
ತೌ ಯಾಕ ಫುಲ್ ಸೌಂಡ್ ಬರ್ತದೆ
ಅಷ್ಟಾರ್ ಅಷ್ಟಾರ್ ಹ್ಮ್
ನ ಮಾಡ ಹ್ಮ್
ಹ ಫೋನ್ ಪೂರ ಪಾಯಿಂಟ್ ಇದೆ
ಹೌದಾ ಸರಿ ಓಕೆ ಬ ಆಮೇಲೆ ಬಾ ಬೇಕಾದ್ರೆ ನಿ್ ಕಡೆ ಹೋಗ್ ಮತ್ತೆ
ಯಾರು ಆನಂದಾ
ಹಾ ಹಾ ಆನ ನಡಿದ್ದಾನೆ ಹಾ ಇಲ್ಲಿಾರದ
ಹ್ಮ್
ಎಷ್ಟಿದೆ ಫೋನ್ ಚಾರ್ಜು
ಮೂರ್ ಫ್ರೆಂಡ್ ಇದಿದ್ದಿದೆ ಮೂರು
ಹೌದಾ
ಬರ್ಬೋದು ಬರ್ಬೋದು
ಎಷ್ಟ್ ಬಿತ್ತು ಅಮೌಂಟು
ಇಲ್ಲ ಬಿದ್ದಿರ್ ಕಣೋ
ಹ್ಮ್
ಆರ್ ಜಿರೊ ಆರ್ ಜಿರೊ ಬಂದ ಬಂದಿದೆ
ಆರ್ ಜೀರೋನ
ಹ್ಮ್
ಹ್ಮ್ ನಿಂದೆ ಪಾಡ
ನೀನ್ ಮತ ಅಲ್ಲ
ಆಯಶು ವಿಶ್ವ ವಿಶ್ವನ್ ಜೊತೆ ಮಾತಾಡು
ಎಲ್ಲ ಕೂಡ ಅವನು ಸಂಪೂರ್ಣ ಮಾಡಲ್ಲ ಅವನು ಸುಮ್ನೆ ಸಂಪೂರ್ಣ ಮಾಡಲ್ಲ ಅವನ್ಗೆ ಒಂದ್ ಜೀಮ್ ನಟ್ಟ ಹಾಕ್ಕಸ ಎಲ್ಲಾ ಇದ್ ಮಾಡಿಕೊಂಡೀನಿ ನಾನು
ಹೌದಾ
ಅರ್ಧ ಮರ್ಧ ಮಾಡ್ತಾನೆ ಅವ್ನು ಸರಿಯಲ್ಲ ಬಿಡು
ಹ ಹಾಂ ಅನ್ನು
ಎಲ್ಲೇ ಮಾಡಿಬಡ್ತಾನೆ ಕೈ ಬಿಟ್ಬಡ್ತಾನೆ ಅವನು ಕೊನೆಲ್ಲೆ ಕೈ ಬಿಟ್ಬಡ್ತಾನೆ ಅವ್ನು ಸುಮ್ನೆ ಬೇಜಾರು
ಹ ಹೌದಾ
ಹ್ಮ್
ಇಷ್ಟ ನಾಯಕನು ಕಾಲ್ ಮಾಡು
ಆಮೇಲೆ ಮಾಡ್ತೇನಿ ಬೇಕಾದ್ರೆ
ಮಧ್ಯಾಹ್ನ ಬರ್ತನಿ
ಯಲ್ಲಿಗೆ
ಊರ್ಲೆ ಬರ್ತನ ಇಲ್ಲೆ ಅಜ್ಜಿ ಊರಲ್ಲಿದ್ದ
ಗುರು ಚೆನ್ನಾಗ್ ಮಾತಾಡು ಗುರು ಏನ್ ವಾಯ್ಸ್ ಸ್ಟಿಕ್ ಆಯಿತಲ್ಲ
ಕೊನದೇನ ಅಲ್ಲ ಆಮೇಲೆ ಫೋನ್ ಹಚ್ ಊರಿಗ್ ಬಂದ್ನಲ್ಲ
ನಾನ್ ಪುನಃ ಮೂರ್ ಗಂಟೆಗೆ ಹಚ್ತಿನಿ ಬರ್ತೇನೆ ಇರು ಒಂದು ಎರಡು ಎರಡು ಗಂಟೆಗೆ ಒಂದ್ ಗಂಟೆಗೆ ಬರ್ತೇನೆ ಊರಿಗೆ
ಹ್ಮ್ ಹ್ಮ್ ಹಚ ಆಮೇಲೆ ಬಂದ ಮೇಲ್ ಪೋನ್ ಹಚ್ಚ.
ಸರಿ. ಪೋನ್ ಸ್ವಿಚ್ ಆಫ್ ಆಗುತ್ತ ಚಾರ್ಜ್ ಇಲ್ಲ.
ಹೌದಾ ಎರಡು ಒಂದೆರಡು ನಿಮಿಷ
ಹೌದಾ ಎಷ್ಟ
ಅಂದರೆ ಹನ್ನೊಂದು ಹನ್ನೆರಡು ಒಂದು ಎರಡು
ಹೌದಾ ಹೌದಾ
ಮಟನ್ ಮಾಡಿದ್ದೆ ಮಾಡಿದ್ದೆ ಮನೇಲಿ
ಹ್ಮ್ ಮಾಡ್
ಅಲ್ಲ ಮಟನ್ ಮಾಡಿದಿಯ ಮನೇಲಿ. ಹಾ.
ನೀವು ಮಾಡಿದ್ರ.
ಹಾ ಮಾಡಿದ್ದೀವಿ ಊಟ ಮಾಡಿ ಬಂದಿದ್ದೆ ನಾನು.
ಎಷ್ಟು ಬೆಳಿಗ್ಗೆ ಎಷ್ಟ
ಹ್ಮ್ ಜಿಲ್ಲೆ ಅದೇ ಕುತ್ತ ಇತ್ತು ಹಂಗೆ ಅರ್ಜೆಂಟ್ ಇತ್ತಲ್ಲ ಬಂದ್ಬಿಟ್ಟವಿ ಹಂಗೆ.
ಯಾರ್ ನಿಮ್ಮ ಅಣ್ಣ ನಿಮ್ ತಮ್ಮ ನಿಮ್ಮ ಮೂವರಾ.
ಹ್ಮ್.
ಹ್ಮ್.
ಹ್ಮ್ ಮೂವರ ಬಂದಿವಿ ನಾವು. ಅಣ್ಣ ಬ್ರದರು ನಾನು ಹಾ ಬ್ರೋ ಕೇಳ್ತದೇ ಹೇಳು.
ಎಲ್ರು.
ಹ್ಮ್.
ಬಾರನ್ಕ್ ಮನ್ಯಾಗ ಎಲ್ರರಿಗಿ.
ಇವತ್ತು ಒಬ್ಬ ಇದೆಲ್ಲ ಅದು ಇದು ಮಾಡ್ತಾ ಇದ್ರು. ಸುಮ್ಮನೆ ಹೊಲಾನು ಇದಾಗಿಲ್ಲ ಅದಕ್ಕೆೇಬಿಟ್ಟರ್ವಿ.
ಹ್ಮ ಸರಿ.
ಸರಿ ಪೋನ್ ಸ್ವಿಚ್ ಆಫ್ ಆಗುತ್ತಾ.
ಸರಿ ಆಮೇಲೆ ಕಾಲ್ ಮಾಡು ಫೋನ್ ಚಾರ್ಜ್ ಇಲ್ಲವಾಗ. ಮತ್ತೆ ಹಚತಿನಿ ನಾನು. ಒಂದು ನಾಲ್ಕು, ನಾಲ್ಕು
ಹೌದಾ.
ನಾಲ್ಕು ಅವರ್ ಬಿಟ್ಬಿಟ್ಬಿಟ್ಟು ಹಾ ನಾಲ್ಕು ಅವರ್ ಬಿಟ್ಬಿಟ್ಟು ಕಾಲ್ ಮಾಡ್ತೇನಿ ಆಮೇಲೆ.
ಹಾ ಸರಿ ಓಕೆ ಆಮೇಲೆ ಕಾಲ್ ಮಾಡ್ತೀನಿ ಓಕೆನಾ ಬಾಯ್.